ಆರಾಮ ರೀ
ಆರಾಮ್ ನೋಡ ರಿ ನೀವು ರೀ
ಹ್ಮ್ ಆರಾಮಪ್ಪಾ ಆಯ್ತು ಬಾ
ಊಟ ಜಸ್ಟ್ ಆಯ್ತು
ನಮ್ದು ಆಯ್ತು ನೋಡ್ರ ಅವಾಗ ಆಯ್ತು ರಿ ಎಡ್ವತ್ತು ತಾಸಆಯ್ತು
ಹ್ಮ್ ಹ್ಮ್ ಹ್ಮ್
ಸ್ಪೆಷಲ್
ಸ್ಪೆಷಲ್ ಇವತ್ತು ಊಟಕ್ಕ ಹೊರಗ ಹೋಗಿದ್ದಿವಿ ರಿ
ಜೋರಾದ ಹಾ
ಸುಮ್ ಅಂಗಾ ರಿ ಬ್ಯಾಸರ ಬಂತ
ಅಡುಗೆ ಮಾಡಕ್ಕ
ಅಡುಗೆ ಮಾಡಕ ಬ್ಯಾಸರ ಬಂತ ರಿ ಡಾಬಾಕ್ ಹೋಗಿದ್ದೀವಿ ರಿ ಹೋಟೆಲ ಕ ಹೋಗಿರಲಿಲ್ಲ ರಿ ಡಾಬಾಕ್ ಹೋಗಿದ್ದಿವಿ
ಮನೆಗಿನ್ ಊಟ ತಿನ್ನಂಗಿಲ್ಲ ಏನ ರಿ
ಚಲೋ ಇತ್ತ ರೀ ಅಂದ್ರೆ ರೀಸ್್ನೇಬಲ್ ಟೇಸ್ಟ
ಅದ ನೋಡ್ರಿ ಡಾಬಾದ್ ಟೇಸ್ಟ್ ಬೇರೆ ಇರತ್ತ ಹೋಟೆಲ್ ಟೇಸ್ಟ್ ಬೇರೆ ಇರುತ್ತೆ ಖಾನಾವಳಿ ಟೇಸ್ಟ್
ಕರೆನ್ ರಿ ಯಾಕನೋ
ಅಲ್ಲಿಂದಲ್ಲಿ ಧಾಭದ ಹೋಟೆಲ್ದು ಹೋಟೆಲ್ ದು ಅದು ಬೇರೆನೆೇ ಮತ್ತೆ ಡಾಬದು
ಹ್ಮ್ ಇಲ್ಲಿ ಫುಲ್ ಇನ್ ದೊಡ್ಡದ ರೋಟಿ ಕೊಡ್ತಾರ್ರೀ
ಹೌದೇಏನ್ರರಿ
ಹ್ಮ್ ಮುಟ್ಟು ದೊಡ್ಡೂದು
ಈಗ ನೋಡ್ರ ಈಗ ಇದಕ್ಕ ಏನಂತಾರಪ್ಪ ದಾಮು ಹಟ್ ಖಾನಾವಳಿ ಕಂಪೇರ್ ಮಾಡಿದ್ರ ಹ ಧಾಬದು ಆಯಲ್ ಸ್ವಲ್ ಜಾಸ್ತಿ ಯೂಸ್ ಮಾಡ
ಜಾಸ್ತಿ ಯೂಸ್ ಮಾಡ್ತಾರ ಖಾನಾವಳಿಯೊಳಗೇನ್್ರೆ ಸೇಮ್ ಸ್ವಲ್ಪ ಮನದಂಗೆ ಇರ್ತದ ಬಟ್ ಏ ಉಬ್ಬ ಖಾರ ಅಷ್ಟ ತೇರಲ್ ಅಲ್ಲಿ ಮಸಾಲೆ ಇದೆಲ್ಲಾ ಇಲ್ಲಿ ದಧಾಬಾದಾಗ ದಾಬಾದಾಗಏನು ಅಷ್ಟ ಇರಲ್ರಿ ಹೊಟಲ್ಲ ನೋಡ್ರಿ ಮಸಾಲ
ಹ್ಮ್ ಅಂದ್ರು ನಾ ನಾ ನೋಡ್ದಂಗ ಧಾಬದ ಸ್ವಲ್ಪ ಆಯಲ್ ಸ್ಪ್ ಜಾಸ್ತಿ
ಹ್ಮ್ ಕರೆ ಮಸಾಲ ಇರಲ್ರಲ್ಲಿ ಹ್ಮ್ ಮತ್ ಟೇಸ್ಟ್ ಚಲೋ ಇರದ್ರರಿ ಇದ್ ಹೋಟೆಲ್ಏನ್ ತಿಿಂತಾನ
ಹೌದೇನ್ರರಿ
ಜಬಾದ ಬೇಸ್ ಚಲತತ್ರಿ
ಹ್ಮ್ ಹ್ಮ್ ಹ್ಮ್ ಖಾನಾವಳಿ ದಂತು ಸಪ್ ಉದ್ರುಪಾಲ
ಮಾವಿನ ಸ್ವಲ್ಪ್
ಏನುೂ ಇರಲ್ಲ ಅದ್ರಾಗ ಆಯಿಲ್ ಜಾಸ್ತಿ ಹಾಕ್ ಹಾಕಲ್ಲ ಸಾಲ್ಟ್ ಜಾಸ್ತಿ ಹಾಕಲ್ಲ
ಕರಿಬೇವು ಕೊತ್ತಂಬಂಬರಿನ ಹಾಕಲ್ರ ಅವ್ರ ಹೇಳ್ರಿ ನೀ ಬರೀ ಉಳ್ಳಾಗಡ್ಡಿ ಟೊಮೆ ಮ ಹಿಂದೆ ಒಗ್ಗರ್ನಿ ಹೆಂಗಾರ ತಿಂತಾರೋ ದಿನ ತಿನ್ನೋಾರ ಅಂ
ಅದಿಷ್ಟ ಇಟ್ಟಿರ್ತಾರ ನೋಡ್ರ ಪಾ ಶೇಂಗಾದ ಹಿಂಡ್ಡಿ ಇದ್ ಇದ್
ಹ್ಮ ಉಪ್ಪಿಕಾಯಿ ಶೇಂಗಾ ಅದೇಿ ಹಿಂಡಿ
ನೀವ್ ಅಂತ್ರಿ ಈಗ ಮತ್ತ ಈಗ ಜಾಬ್ ಮಾಡೋರು ಓದೋರೆಲ್ಲಾ ಈಗ ನೋಡ್ರಿ ಪಾಪ ಅವ್ರಲ್ಲಾ ಖಾನ ಬಳಿದು ಹಚ್ಚಿರ್ತಾರ ಈಗ ಉತ್ತರ ಕರ್ನಾಟಕದವರು ಅವ್ರ ಬ್ಯಾಸ ಬರ್ತದಲ್ರಿಪಾ ದಿನಾ ತಿಂದಕ ಸಪ್ಪಗ್ ಹ
ಹ್ಮ್್ಮ್ ತಿನ್ ತಿಿಂದ ಅಲ್ಲಿಂದ ಹುಮ್ಮ್
ಅದನ್ನು ಎಲ್ಲ ಈ ಮತ್ ಕೆಟ್ ಕಾಸ್ಟ್ಲಿ ಇದ್ರಾಪ ಈಗ
ಹ್ಮ್ ಕೆಟ್ಟ ಕಸ್ಟ್ಲಿ ರೀದು
ಹ್ಮ್
ನಾವ್ ಅದ್ಕಲ್ ಬೆಂಗ್ಳೂರ್ಗ್ದಾಗ ಹತ್ಬೇಕಕ್ಂದ್ವಿ ರೀ ಮತ್ತ ರೋಮ್ ಮಾಡ್ಕೊ ಒಂದು ರೂಮ್ದಾಗ ತಿಂದವ್ರ ನಾವು ಬರೆ ರೋಡ್ ಅಟ್ಟಿ ಆಟ ಪಾರ್ಸಲ್ ತರೋದ್ರೆ ಬೇಕಾದಾಗ
ಮತ್ರಿ
ಮತ್ತೆ ಏನಲ್ರಪ್ಪಾ ಮ ನಾವು ಕೈಲಿಂದ ಸ್ವಲ್ಪ ಅನ್ನ ಅನ್ನ ತುಪ್ಪ ಉಂಟ್ರೆ ಹೊಟ್ಟ
ಹೊಟ್ಟಿ ತುಂಬಿತ್ರಿ ಅಲ್ಲಿಂದೆ ಟೇಸ್ಟಾ ತುಂಬ್ ಮಾಡ್ಬೇಕತ್ ಮಾಡಿರ್ ತರ
ಇವತ್ನು ಎಷ್ಟ್ ಅಬ್ಬಬ್ಬ ಅಂದ್ರೆ ಕಣ್- ನೀವು ಎಷ್ಟ ದಿನ ಹೋಗರು ಐದು ದಿನ ಹೋಗ್
ಹ್ಮ್ ಹೌದ್ರಿ ಅದರ ಕರೆ ಇನ್ನ ಮತ್ ಯಾವಾಗ್ರ ಅಂದ್ರ ಒಂದ್ಸಲ ಅಂದ್ರೆ ಓಕೆ ರಿ
ಹ್ಮ್ ಹ್ಮ್.
ದಿನಾ ಅಂದ್ರು ಹೋಗಲ್ಲ
ನೀವು ಅದೇ ನೋಡ್ರಿ ಈ ಮನೇ ದಿನ್ನ ದಿನ್ನಾ ನಮ್ ಮನಗಿಂದ ಬೇಸರ್ ಬರಲ್ಲ ಊಟ
ಅಲ್ಲಾ
ಹಾ ಹೆಂಗ್ ಇರ್ತದ್ ನೋಡ್ರಿ
ನೋಡ್ರಿ ಹ ಹೋಟೆಲ್ ಅಂದ್ರೆ ಅದ ಹೆಂಗ್ ಬ ಮತ್
ಇ ಓ ಮಸಾಲಾ ಪಾಪಡ್ ಗೋಬಿ ಮಂಚ್
ಹ್ಮ್ ಇಲ್ಲಾಂದ್ರೆ ತಿನ್ನ ಹೆಂಗ ತಿನ್ ನೀವ್ ಮನೆಗಿಂದ ನೋಡ್ರ ಇನ್ನ ಅದೇ ರೊಟ್ಟಿ ಅದೇ ಪಲ್ಯ ಕೊಟ್ರು
ದಿ ಬ್ಯಾಸ್ರ ಆಗಲ್ ನ ಮ್ಗಾರ ಮತ್ ಬೋರ್ ಕೊಟರುನು ತಿಂತೇವ್ರ ನಾವು ರೊಟ್ಟಿ
ಹಾ ಅದೇ ಹೇಳತಿಲ್ರಿ ಮತ್ತತ್ ಅವೇ ಪಲ್ಯಗಳ ಕಂಟಿನ್ಯೂ ಐತವ ಮತ್ತೇನೋ ಒ
ತದೇ ಕಂಟಿನ್ಯೂ.
ಅದೇ ಕಂಟಿನ್ಯೂ ಆಯ್ತವ ಮತ್ತೇನ್ ಯಾವ್ ತರ ಏನು ಗ್ರೇವಿ ಮಾಡಲ್ಲ ಪನ್ನೀರ್ ಮಾಡಲ್ಲ ಕಾಜು ಮಾಡಲ್ಲ ಏನು ಮಾಡಲ್. ಕರೆ ಅಂದ್ರನು.
ಕರೆನಾರೀ ಮತ್ ಅದ್ ಬ್ಯಾಸರ್ ಆಗಲ್ಲ ರೀ.
ದಿನ ಸಾರ್ ಕೊಟ್ರು ಉಂಂತೀವಿ ಮತ್.
ಅದೇ ದಿನಾ ಹೋಟೆಲ್ ಕೋ ಅಂದ್ರೆ.
ಅಯ್ಯೋ ಹೋಟೆಲ್
ಹ್ಮ್
ಒಂದ್ ಕಂಟಿನ್ಯೂ ಒಂದ ಐದ್ ದಿನ ಹೊರಗಿನ ಮಸಾಲಾ ದೋಸೆ ತಿನ್ರ ಆಯಿಲ್
ಹ್ಮ ಒಂದಿನ ಎದಿ ಮೇಲೆ ಕುಂತಂಗ್ ಆಕೈತ್ರಿ
ಇ ಹಂಗೆಲ್ಲತ್ತಿದ್ರಪ್ಪ
ಈ ಈಗ ಈ ಸೀಸನ್ದಾಗಂತರು ಬಿಸಿ ಎಲ್ಲ ಗೊತ್ತಿನ ಕಾವಲ್ಂದ ೇನು
ಬೇರೆ ತೀರಾ ಹುಳಿ ಆಗಿರ್ತಿದ ಅದ್.
ಹ ಆಾಗಿರ್ತತ್ರಿ. ಸುಮ ಬಾಕಿ ಹಿಟ್ಟಿಂದು ಅಕ್ಕಿದ್ ಮಾಡ್ಕೊಂಡ್ ತಿನ್ನೋ. ಚಲೋೀ ನೀರ್ ದ ಇನ್ನ ನೀರ್ ದೋಸೆ ಅದಷ್ಟ ಎಫೆಕ್ಟ್ ಆಗಲ್ ಇವು ಅಕ್ಕಿದ್ ತ ಕತ್ರ
ಹಾ ರೀ ಅದ ಯಾಕಂದ್ರೆ ಬಾಳ್. ನೀರ್ನೇ ಇರ್ತದ ಅಲ್ರೂ ತಿಳಿ ಇರ್ತದ ಆಮೇಲೆ ಅಬ್ಸರ್ವ್ ಮಾಡ್ರೂ ಅದ ಒಂದು ಮೂರ್ ದಿವಸ ತಿಂದ್ರೆ ಫುಲ್ ಆಗ್ಬಿಡ್ತದೆ ಹಾ ಅದ್ರಾಗ ಏನು ಇಷ್ಟೇ ಹಿಟ್ಟಿನಾಗ ಎಷ್ಟು ದೋಸ ಆಐತೆ ಗೋತ್ರಿ ಅವು ನೀರು ಹಾಕಕ್
ಇವ್ರಾಗಿದಸಾನು ಅದು. ಚಂದ ಮಾಡ
ಹಾ ಅದು ಭ ಚಂದ ಐ ನೋಡ್ರಿ
ಅವ್ರ ಹ ನಂಂಗ ಇಷ್ಟ ರೀ ಅವು.
ಅದು ಫ್ಲೇವರ ಟಿಷ್ಟೇ ಬೇರ ಬರ್ತಿದ್ರಂದ್ರ
ಮತ್ತೆಲ್ಲರಿಗೂ ಮಾಡಕು ಬರಲ್ ರೀ.
ಬರಲ್ಲ ಹೌದು ಅದು. ಅದಕ್ಕೂ ಪೇಶನ್ಸ್ ಇರ್ಬೇಕ್ರೂಪಾ ಬಾಳ ಹೊತ್ತು ಬೇಯಿಸ್ಬೇಕ ಅದಕ್ಕ
ಬೇಯಿಸ್ತಿರಲ್ಲ ಎಷ್ಟೊತ್ತ. ನೀವ್ ಹೇಳ ಕೊಟ್ಟಂಗ ಮಮ್ಮಿ ಮಾಡಕ್ ಹೋದ್ಲು. ಕರೆ ಔ ಬರ್ಲಲ್ರಿ.
ಅದೇ ಹೇಳತಿಲ್ರಿ
ಬರಲ್ರಾವ್ ಎಲ್ಲರಿ ಆ ಹಂಗರಿೀ ಒಂದ್ ಒಂದ್ ಅಡಿ ಒಬ್ರ ಬರ್ತತ್ತ್ರ ಬೊಬ್ಬ ಮತ್ತ ಬೇರೆದ್ರೀ. ಎ ಸಕ ಮಾಡಕ ಬರಲ್ ರೀ. ಈಗ ಈನ ಮನ ರವ ದುಂಡಿ ಅದು ಮಾಡ್ತಾ ನೋಡ್ರಿ ಅಂಗ್ ತ್. ಈಗ ಬೇರೆದವ್ರಗ್ ಮಾಡಕ ಬರ
ನೀವ್ ಅತ್ರಿ ಇವತ್ತಿನ ಮತ್ತೆ ಇವತ್. ತ್ ನಮ್ಮ್ ಓನರ್ ಆಂಟಿ ನನಿಗ ಅವ್ರದ್ದ ಅಣ್ಣನ್ ಮಕ್ಕಳು. ಅವ್ರ ನಾದಿನಿ ಎಲ್ಲ ಬಂದಾರ್ರಿ ಮಧ್ಯಾಹ್ನ. ಬಂದಾರ ಬಂದ್ರ ಅನ್ಕಾರ ಅವರು ನ ಆರು ವರೆ ಆಗಿತ್ತು ದೀಪ ಹಾಚ್ಕೆ ಮನೆಾಗ ಕುಂತಿದೆ ಆರ್ತಿ ಆರ್ತಿ ಅಂದ್ರರು ಹಾ. ಟೆಂತೆ ಹೊರಗೋಗಿನಿ. ಅವ್ರಿಗ್ ಹೇಳತ್ತಾರೆ ನಾನ್ ಹೇಳಿದ್ನಲ್ಲ ನಮ್ಮ ಅಣ್ಣನ ಮಕ್. ನಮ ನದಿನಿಯರೆಲ್ಲ ಬರ್ತಾರ ಅಂತ ಹೇಳಿ ಇವರು ನಮ್ಮ. ಅಣ್ಣನ ಮಗಳು ಇವ್ರು ನಮ್ ತಮ್ಮನ ಮಗಳು ಇವ್ರು ನಮ್ದ ಭಾವನ್ ಮಗಳು ಅಂತೆಲ್ಲ ಹೇಳತಾರ ಅವ್ರು
ಹ್ಮ
ತಾರೆ ಹೇಳದ್ರೆ ನೀನ್ ಮಾಡ್ ನನ್ ಮೊನ್ನೆ ಚಕ್ಲಿ ಮಾಡ್. ಕೊಟ್ಟಿ ತಿರ್ವರ ಈಗ. ಅವ್ರಿಗೆ ಆ ಆಂಟಿ ಹೇಳತ್ತ ತರವ್ರು ಅವ್ರ ನಾದನಿ ನಮ್ಮ ಓನರ್ ಅಂಟಿದ್ ನಾದನಿ. ಚಕ್ಲಿ ನೀವೇ ಮಾಡಿದ್ರಂತೆಲ್ಲ ಮತ್. ಚೆನ್ನಾಗಿಾಗಿತ್ತು ಅಂತ ಅವರು
ಅದೇ ಅದಂದು ಅವ ಒಂದೊಂದ್ ತರ ..
ಹ್ಮ್ ಓನಾರಂಟ ಹೇಳ್ಯಾರಂತೆ .. ಕೆಳಗಡೆ ಮನ್ನ ಇರೋ ಹುಡುಗಿ ಮಾಡಿದಾಳು ಅಂತ ಹೇಳಿ ಹ್ಮ .. ಅಯ್ಯೋ ... ಹೇಳತಾರ ನನ್ ..
ಹ್ಮ್ ...
ಹಂಗಗೆವು ..
ಹ್ಮ್ .. ಚಕ್ಲಿ ಒಂದ ಚಕ್ಲಿನ ಸಲ ಮಾಡ್ . ತ್ತರಪ್ಪ ..
ಹೌದು ನೆನ್ನೆ ಆಂಟಿ ಬಂದೀ ಮಾವಿನಣ್ಣ ತಂದಾರಂತ ಊರಿಂದ ಅಂಕಲ .. ಅಂಕಲ್ ಇರ್ಲಿಲ್ಲ ನಾನ್ ಚ .. ಮಾಡಿದ್ದೀಿನ .. ಏನಾಯತು ಮಾವಿನ .. ತಗೊಂಡ್ ಬಂದ್ರ ನಾನ್ ಹೇಳ್ದ ಕಣಮ್ಮ ನಾ ಮನೆಯವ್ರಿಗೆ ನಾನೇ ಮಾಡಿದೀನಿ ಚಕ್ಲಿ ಅಂತ ಅವರೇ ನನ್ಬೇಕು ಹ್ಮ್ ನೀನ್ ಮಾಡ್ತಯ ನೀನ್ ಮಾಡಿದ್ರೆ ಭೂಮಿನೇ ಪ್ರಳಯ ಆಗೋಗುತ್ತೆ ಬಿಡು ಈತರ ಮಾಡಿದ್ರೆ ... ಅಂತಾರೆ ಕಣಮ್ಮನ ಮನೆಯವರು ..
ಹ್ಞ ಚಲೋನ ರೀ. ಹ ..
ಮತ್ತೆ ಏನಲ್ರಪ್ಪ ನ .. ಮದ ಕಣ ತಪ್ಪ ನೀ ಮೇರೆದ ..
್ ನಾ ಇಲ್ರಿ ಮತ್ .. ವಾಕಿಂಗ್ ಮಾಡತ ..
ನಿ್ .
ನಕ್ಕೋ ಹೋಗತಾರ ಅದೇ ತಗೊಂಡ್ರಿ ಜೋರ್ ಜೋರ್ಲಿ . ನಾೇ ಅದಾವ್ರರು ಇಲ್ಲಂತಿಲ್ಲಖರೆ ಈಗಂದು ಈಗೆಲ್ಲ ಮ .. ಹಕೊಂಡವ್ರಿ ಈ ಈಗ ಓಡಾಡ್ರಲ್ಲಾ ಮನುಷ್ಯರ್. ವಾಕ್ ಮಾಡತಾರೀ ಓ ಒ ನಾಲ್ಕ ಜನ ಅದಾರ .. ನಮ್ ಗಲ್ಲಾಗ ಸ್ವಲ್ಪ ಸೌಂಡ್ ಹೆಚ್ಚಿತ್ತು .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
ಹ್ಮ್ ಅಂದ್ರೆ ನಮ ನಮ್ .. ನಮ್ದು ಲೈನ್ ದೊಳ ಮ ಬ್ಯಾಕ್ ಸೈಡ್ ನಮ್ಮ್ ಮನ ಬ್ಯಾಕ್ ಸೈಡ್ ಇರೋರ ಈ ಕಡೆ ಬಂದಾರ ಇವತ್ತು ವಾಕ್ ಮಾಡಕ್ ಅಂದ್ರ ನಮ್ಮ್ ಮನ ಈ ಕಡೆ ಒಂದ ಇ ರೋಡ್ ಐತಿ ... ಅಲ್ಲಿ ಮಸ್ತ್ ಗಾಳ ಬರ್ತತ್.
ಹೌದೇನ್ರ ಹ ಎಲ್ಲಲ್ಲಿ ಮನ ಹಿಂದ ಕಡೆ ಪಾರ್ಲರ್ ಐತಲ್ಲ ...
ಪಾರ್ಲರ್ ಐತಲ್ರರಿ ಹಾ. ಅಲ್ಲಿ ರೋಡ್ ಮಸ್ತ್ನ್ ಫುಲ್ ಬೈ. ಇದು ಮಾಡ್ಯಾರೆ ಫುಲ್. ಕ್ಲೀನ್ ಮಾಡಾರೆ.
ಕೆಸರ್ ಕೆಸರ್ ಇತ್ತ.
ಕೆಸರ್. ತಾವ್ ಹೇಳ್ರಿ ಅವ್ ಗಾದಂಬದಗ್ ಅದು ಟೈಪ್ಸ್ ಇರ್ತಾವ್ ನೋಡ್ರಿ. ಕಾಲ್ ಸಿಮೆಂಟಿಂದ್ ತ್. ಹೋಡಿ
ಹ್ಮ್ ಫುಲ್ಲ್ಲಿ ಇತ್ತು ಫುಲ್ಕೊಂಡಿ ಹ್ಮ್ ಈ ನಮ್ಮ ನಿಮ್ಮೊಂದು ರ ಅದೇ
ಹೌದ ಅಂತ ವಕ್ಯಾರಿ ಅಲ್ ಬೀ
ಹೊಕಿಲ್ಲ ನೀವು ಡಾಂಬಾರ್ ರೋಡ್ ಮಾಡ್ಯ್ರ.
ಹ್ಮ್ ಹ್ಮ್ ಹ್ಮ್ ಅಲ್ಲಿ ಆ ಪಾರ್ಲರ್ ಕಡೆ ಒಂದು ಇತ್ತು ಅಲ್ರರಿ ಮನ ಒಂದ್ ಯಾರ್ದೋ ಮನಿ ಎಷ್ಟೊಂದ ಕಟ್ಟಿರ್ಲ ಅದು
ನೋಡ್ರಿ ಈಗ ಬಂದಾರೀ ಓಪನಿಂಗ್ ಎಲ್ಲ ಆಗೈತಿ
ಮಸ್ತ್ ಅಲ್ರಿ ಅದು ಮನಿ.
ಮ ಇದ್ರೆ ಮನಗಾರ ರೈತ್
ಹ್ಮ್
ದೊಡ್ ಮನಿ ಕ್ಲೀನಿಂಗ್ ಹೆಂಗ್ ಮಾಡ್ತಾರೋ.
ಹ್ಮ್ ಮೂೂಪ ಅವ್ರೇನ್ ಇದ್ದವರು ಆ ಮಕ್ಳಿಗೆ ಇಟ್ಕೊಂಡಿ. ತರ
ಹತಾರೋಸ್ಕರ ಲೈಟ್ ಲೈಟ್ ಹಚ್ಚಿದ ನೋಡಿಲ್ರಿ ನಾ ಅವ್ರ ಮನ್ಯಾಗ ಇನ್ನು ತನ. ದೀಪಾವಳಿ ೋಳಿಗನ್ ಯಾವಾಗ ಒಂದ್ಸಲ ನೋಡನ್ ನೋಡ್ರ ಎಲ್ಲಾ ಕಡೆ ಲೈಟ್ ಹಚ್ಚಿದ್ರ. ಕರೆ ಮ್. ಮನೆ ಮಾತ್ರ ಮಸ್ತ್ ಆಗತ್ರಿ ಯಾರು ಏೋ ಬಿಸೆಸ್ ಐ. ಸ್ವತಂತ್ರ ಅವ್ರದು
ಇರ್ತಾರೀ ಎಲ್ಲಿಯ ಮನೆಗಾರರ ಅವರು
ಏನಾರಪ್ಪ ಕಾಣಲ್ಲೇ ಅಲ್ರರಿ ಗೇಟ್ ದೊಡ್ಡು ಗೇಟ ಕಂಪೌಂಡ್ ಎಲ್ಲ ದೊಡ್ಡು ದೊಡ್ಡು
ಹ್ಮ್ ಹ್ಮ್ ಹ್ಮ್.
ನಮ್ಮ ಮನೆ ಟೆರೆಸ್ ಮ್ಯಾಲ ಹೋದ್ರ ಗೊತ್ತಕತ್ರಿ
ಹೌದೆನ್ರ
ಹ್ಮ್ ಮತ್ತೆ ರಿ
ಹೇಳಬೇಕ್ರಪ್ಪಾ ನೀವೇ
ಏನ ಇಲ್ ನೋಡ್ರಿ ಖಾಲಿರಿ ಸುಮ್ಮ ಬ್ಯಾಸ್ರಾಗತಿತ್ತಂತೆ ಹಚ್ಚಿದೆರಿ
ಹ್ಮ್ ಹ್ಮ್.
ಹ್ಮ್.
ಮತ್ರಿ ಏನ್ ಊಟಾರಿ
ಊಟ ಏನಿಲ್ ಹೊರ ಹೋಗಿದ್ದು
ಹೊರ ಹೋಗಿದ್ರಲ್ಲ ಆ ಆಯ್ತು ತುರ್ಪನ ನಿದ್ದು ಹೊಂಟುದ ಯಾಕೋ
ಮಕೋರ್ ಮಕೋರ್ ರೆಷ್ಟ್ ಮಾಡ್ರಿ ಇಡ್ಲಿ ನಾ ಬಾಯ್ ರೀ